ಹಲೋ ಹಾ ಹೇಳ. ಚೆನ್ನಾಗಿದ್ದೀರ ಊ ಆಯ್ತು.
ಹ ಚೆನ್ನಾಗಿದ್ದೀವಿ ಊಟ ಆಯ್ತು ಮ ಮಲ್. ಇಲ್ಲ ಓದ್ತಿದ್ದೀವಿ. ನೀವೇನ್ ಮಾಡ್ತಿದ್ದೀರಾ.
ಹತಿದ್ದೀರಾ ತುಂಬಾ ಓದಂಗ ಹಓದಂಗ ಕಾಣ್ತಿದೆ
ಹ ಇಲ್ಲ ನಮ್ಮ ಸಮಾಜದ ಬಗ್ಗೆನೆೇ ಸ್ವಲ್ಪ ಓತಿದ್ದೀವಿ.
ಹೌದಾ.
ನೀವ ೇನ್ ಮಾಡ್ತಿದ್ದೀರಾ.
ನಾವು ಒದ್ಕೊಂತ ಇದ್ದೀವಿ ನೀವು.
ನಾವುೇ. ಈ ಸಮಾಜ ಅಂದ್ರೆ ಏನಂತ ನಿಮ್ಗೊ ಇದಿದಯಾ
ಆಹ ನೀವ ಗೊತ್ತಿದ್ರೆ ಹೇಳ್ರಿ
ಅಂದ್ರೆ ಸಮಾಜ ಅಂದ್ರೆೇ ಒಟ್ಟಾಗಿ ಬದುಕುವ ಜನರ ಗುಂಪು ಸಮಾಜದಲ್ಲಿ ಜನರು ಪರಸ್ಪರ ಸಹಕಾರ ಪ್ರೀತಿ ಗೌರವ ಮತ್ತೆ ಜವಾಬ್ದಾರಿಯೊಂದಿಗೆ ಜೀವನವನ್ನ ನಡೆಸ್ತಾರೆ ಹೀಗೆ ಈ ಸಮಾಜದಲ್ಲಿ ಸಹ ಆಹ ಮಹತ್ವಗಳೆಲ್ಲ ಇದೆ. ಅದ ಹೇಗೆ ಅಂದ್ರೆ. ಆ ವ್ಯಕ್ತಿಯ ಬೆಳವಣಿಗೆಗೆ ಸಹಾಯ ಮಾಡ್ತಾರೆ. ತದೆ. ಮತ್ತೆ ಸಂಸ್ಕೃತಿ ಮತ್ತೆ ಸಂಪ್ರದಾಯ. ಗಳನ್ನು ಉಲ್ಸ. ಪರಸ್ಪರ ಸಹಕಾರಗಳನ್ನ ಬೆಳೆಸುತ್ತ. ಮತ್ತು. ಶಾಂತಿ ಮತ್ತೆ ಸುವ್ಯವಸ್ಥೆ. ತನ ಸಹ ಕಾಪಾಡುತ್ತೆ
ಹ್ಮ್
ಹ್ಮ ಮತ್ತೆ ಈ ಸಮಾಜ ಮಾನವ ಜೀವನದ ಅಭಿ ಅವಿಭಾಜ್ಯ ಅಂಗವಾಗಿದೆ ಮನುಷ್ಯನು ಸಮಾಜದಲ್ಲಿ ಹುಟ್ಟಿ ಬೆಳೆದು ತನ್ನ ಜೀವನವನ್ನ ಸಾಗಿಸ್ತವೆ ಈ ಸಮಾಜ ವ್ಯಕ್ತಿಗೆ ಶಿಕ್ಷಣ ಸಂಸ್ಕಾರ ರಕ್ಷಣೆ ಮತ್ತ ಮಾರ್ಗದರ್ಶ ದರ್ಶವನ್ನ ನೀಡುತ್ತೆ ಸಮಾಜದಲ್ಲಿ ಎಲ್ಲರೂ ಪರಸ್ ರ ಸಹಕಾರದಿಂದ ಬದುಕಬೇಕು ಉತ್ತಮ ಸಮಾಜವು ದೇಶದ ಅಭಿವೃದ್ಧಿಗೆ ಪ್ರಮುಖ ಕಾರಣ ಆಗಿದೆ ಆದ್ರಿಂದ ಸಮಾಜದ ನಿಯಮಗಳನ್ನ ಪಾಲ್ಸಿ ಉತ್ತಮ ನಾಗರಿಕರಾಗುವುದು ನಮ ಕರ್ತವ್ಯ ಆಗಿದೆ ಅಲ್ವಾ
ಹಾ ಹೌದೌದು
ಹಾಗೆ ಉತ್ತಮ ಸಮಾಜದ ಲಕ್ಷಣಗಳು ಯಾವ್ದ್ಯಾವ್ದು ಅಂತ ಹೇಳ ಹೇಳಿದ್ರೆ ಪರಸ್ಪರ ಗೌರವ ಶಾಂತಿ ಮತ್ತೆ ಸೌಹಾರ್ದತೆ ಸಹ ಕರ ಮನೋಭಾವ ಸಮಾನತೆ ನ್ಯಾಯ ಸ್ವಚ್ಛತೆ ಮತ್ತೆ ಶಿಸ್ತು
ಹ ವ್ಯಕ್ತಿತ್ವ
ಹೌದು
ಶಿಕ್ಷಣ ಭದ್ರತೆ ಮತ್ತು ಉದ ಉದ್ಯೋಗದ ಅವಶ್ಯಕಗಳನ್ನುೊದಗಿರುತ್ತವೆ
ಹಾ
ಹ್ಮ
ಮತ್ತೆ ಮಾನವನ ಸಾಮಾಜಿಕ ಪ್ರಾಣಿ ಎಂಬ ಮಾತಂತ ಸಮಾಜವಿಲ್ಲದೆ ಮನುಷ್ಯ ಜೀವನ ಅಪೂರ್ವವಾಗಿದೆ ಸಮಾಜ ಅಂದ್ರೆ ಒಂದು ಪ್ರದೇಶದಲ್ಲಿ ಅಥವಾ ಒಂದೇ ಉದ್ದೇಶದೊಂದಿಗೆ ಪರಸ್ಪರ ಸಹಕಾರದಿಂದ ಬದುಕು ಸಮೂಹ ಈ ಸಮಾಜವು ವ್ಯಕ್ತಿ ಜೀವನ್ ಮಹತ್ತರ ಪಾತ್ರವನ್ನ ವಹಿಸ್ತದೆ ಮನುಷ್ಯನು ಮಾತನಾಡುವುದನ್ನು ನಡೆದು ಕೊಳ್ಳುವುದನ್ನು ಸಂಸ್ಕತಿ ಮತ್ತೆ ಮೌಲ್ಯಗಳನ್ನ ಸಮಾಜ ಲೇ ಕಲಿತಾನೆ ಕುಟುಂಬವು ಸಮಾ ರಾಜ್ಯದ ಮೂಲ ಘಟಕ ಆಗಿದೆ ಕುಟುಂಬಗಳಿಂದ ಗ್ರಾಮ, ನಗರ ಮತ್ತೆ ರಾಷ್ಟ್ರಗಳು ರೂಪುಗೊಳ್ಳುತ್ತೆ. ಈ ಸಮಾಜದಲ್ಲಿ ವಿವಿಧ ಧರ್ಮ ಭಾಷೆ ಜಾತಿ ಮತ್ತೆ ಸಂಸ್ಕೃತಿ ಜರ ಎಲ್ಲರೂ ಪರಸ್ಪರ ಗೌರವ ಮತ್ತೆ ಸಹಕಾರದಿಂದ ಬದುಕಿದಾಗ ಸಮಾಜದಲ್ಲಿ ಶಾಂ ತಿಮ್ಮತ್ತೆ ಶಾಂತಿನೆಲ್ಲ ಸುತ್ತ ಸಮಾಜ ವೋಷಿಕ ಶಿಕ್ಷಣ ಆರೋಗ್ಯ ಭದ್ಧತೆ ಮತ್ತೆ ಉದ್ಯೋಗದಂತಹ ಸೌಲ ಪ ಗಳನ್ನು ಒದಗಿಸಿ ಮೂಲಕ ಜನರ ಅಭಿವೃದ್ಧಿಗೆ ನೆರವಾಗುತ್ತೆ ಪ್ರತಿಯೊಬ್ಬ ನಾಗರಿಕನು ಸಮಾಜದ ಅಭಿವೃದ್ಧಿಗಾಗಿ ತನ್ನ ಕರ್ತವ್ಯವನ್ನ ನಿಷ್ಠೆಯಿಂದ ನಿರ್ವಹಿಸ್ಬೇಕು ಸ್ವಚ್ಛತೆ ಕಾಪಾಡುವುದು ಪರಿಸರ ಸಮ್ರ ಸಂರಕ್ಷಣೆ ಮಾಡುವುದು ಕಾನೂನುಗಳನ್ನು ಪಾಲಿಸುವುದು ಮತ್ತು ಇತರರಿಗೆ ಸಹಾಯ ಮಾಡುವುದು ಎಂಬ ಜವಾ ಇದು ನಮ್ಮ ಜವಾಬ್ದಾರಿಯಾಗಿದೆ ಇಂದಿನ ಆಧುನಿಕ ಯು ಯಗದ ಸಮಾಜವು ವಿಜ್ಞಾನ ಮ ತಂತ್ರಜ್ಞಾನದ ಪ್ರಭಾವದಿಂದ ವೇಗವಾಗಿ ಬದಲಾಗುತ ತಿದೆ ಆದರೂ ಮಾನವೀಯತೆ ಮ ಪ್ರೀತಿ ದಯೆ ಮತ್ತೆ ಸಹಾನುಭೂತಿ ತ್ಯಂತಹ ಮೌಲ್ಯಗಳನ್ನು ಉಲಿಸಿಕೊಳ್ಳುವುದು ಅತ್ಯಂತ ಮುಖ್ಯವಾಗಿದೆ ಸಮಾಜವು ವ್ಯ ತಿಯ ಸರ್ವೋ ಉತ್ತಮಖ ಅಭಿವೃದ್ಧಿಗೆ ಅವಶ್ಯಕವಾಗಿದೆ ಹ್ಮ ಮತ್ತೆ ಹೋದ್ತಮ್ಮನ್ ನಾಗರಿ ರು ಸೇರಿ ಉತ್ತಮ ಸಮಾಜವನ್ನ ನೀ ಸ್ನೇಸುತ್ತಾರೆ ಆದ್ದರಿಂದ ನಾವು ಸಮಾಜ ಹೋಳಿಕೆಗಾಗಿ ಕಾರ್ಯನಿರ್ವಹಿಸಿ ಶಾಂತಿಯುತಮ ಪ್ರಗತಿ ಪರ ಸಮಾಜ ನಿರ್ಮಾಣಕ್ಕೆ ಕೈ ಜೋಡಿಸಬೇಕು
ಹೌದ ರರಿ ಹೌದ್ರಿ
ಹಾಗೆ ಇನ್ನು ಹೇಳ್ಬೇಕು ಅಂದ್ರೆ
ಹ ಮತ್ತ ತುಂಬಾ ತಿಳ್ಕ್ಂಬಿಟ್ಟಿದ್ದೀರ ಸಮಾಜದ ಬಗ್ಗೆ
ಹೌದು ಸ್ವಲ್ಪ ಸ್ವಲ್ಪ ಇವಾಗ ಹೇಳ್ಬೇಕು ಅಂದ್ರೆ ಸಮಾಜವು ಮಾನವನ ಜೀವನದ ಅವಭಿಭಾಜ್ಯ ಅಂಗ ಮನುಷ್ಯನು ಸಮಾಜದಲ್ಲಿ ಹುಟ್ಟಿ ಬೆಳಿತಾನೆ ಮತ್ತೆ ಒಂದೇ ದೇಶದಲ್ಲಿ ಅಥವಾ ವಿವಿಧ ಪ್ರದೇಶಗಳಲ್ಲಿ ವಾಸಿಸುವ ಜನರು ಪರಸ್ಪರ ಸಹಕಾರ ಪ್ರೀತಿ ವಿಶ್ವಾಸ ಮತ್ತೆ ಬಾಂಧವ್ಯದೊಂದಿಗೆ ಬಹುದು ಹುವ ಸಮೂಹವನ್ನು ಸಮಾಜ ಅಂತ ಕರಾರೆ ಈ ಸಮಾಜವು ಕುಟುಂಬ ಶಿಕ್ಷಣ ಸಂಸ್ಥೆಗಳು ಧಾರ್ಮಿಕ ಸಂಸ್ಥೆಗಳು ಹಾಗ ಹ
ಹೌದು ಹೌದು ರೀ ತುಂಬಾ ಚೆನ್ನಾಗಿ್ ಮಾತಾಡ್ತಿರಿ ನಾವ ಇವ ಹೇಳ್ಲಾರಿೀ ಇವಾಗ ನೀವು ನಿಮಗೆ
ಹಾ ಹೇಳಿ
ಸಮಾಜ ಎಂದರೆ ಒಂದು ಪ್ರದೇಶದಲ್ಲಿ ಅಥವಾ ಪರಂಸ್ಪರ ಸಂಬಂಧಗಳನ್ನು ಹೊಂದಿರುವ ಜನರ ಗುಂಪು ಈ ಜನರು ಕೆಲವು ಸಮನ್ ಸಮಸ್ಯೆಯ ನಿಯಮಗಳನ್ನು ಮೌಲ್ಯಗಳು ಸಂಪ್ರದಾಯಗಳು ಮತ್ತು ಸಂಸ್ಕೃತಿಗಳನ್ನು ಅನುಸರಿಸ ಅನುಸರಿಸುತ್ತಾ ಒಗ್ಗಟ್ಟಾಗಿ ಬರುತ್ತಾರೆ ಅಡ ಅಷ್ಟೊಕ್ಕೊಂಬಳ ಎಲ್ಲ ಅರ್ಜ ಇಷ್ಟ ಮಾಡ್ಕೊಳ್ಳಿ ನಮ್ಗೆ ಇಷ್ಟೇ ಸಮಾಜದ ಬಗ್ಗೆ ಗೊತ್ ತಿರೋದು ಸಮಾಜದ ಅರ್ಥ ಸಮಾಜವು ವ್ಯಕ್ತಿಗಳ, ಸಮೂಹವಾಗಿದೆ ಜನರು ಪರಂಸ್ಪರೆ ಸಹಕಾರ ಮತ್ತು ಸಂಬಂಧಗಳ ಮೂಲಕ ಸಮಾಜವನ್ನು ನಿರ್ಮಿಸುತ್ತದೆ ಕುಟುಂಬ ಶಾಲೆ ಧಾರ್ಮಿಕ ಸಂಸ್ಥೆಗಳು ಸಂಘಗಳು ಹಾಗೂ ಸರ್ಕಾರ ಇವು ಸಮಾಜದ. ರಾಮು. ಮುಖ್ಯ ಅಂಕಗಳಾಗಿವೆ. ಅಲೋ ಕೇಳಿಸ್ತಾ ಇದ್ಯಾ ಮಾತಾಡೋದು.
ಸಮಾಜ ಲ ಸಮಾಜದ ಲಕ್ಷಣಗಳು ಪರಸ್ಪರ ಸಂಬಂಧಗಳು ಜನ ಜನರು ಒಬ್ಬರೊಂದಿಗೆ ಒಬ್ಬರು ಸಂಪರ್ಕ ಹೊಂದಿರು ಹೊಂದಿರುತ್ತಾರೆ. ಸಮ ಯ್ ಇನು ಸಂಸ್ಕೃತಿ ಭಾಷೆ ಆ. ಆಚರಣೆಗಳು ಸಂಪ್ರದಾಯಗಳು ಒಂದೇ ರೀತಿಯಾಗಿರಬಹುದು ನಿಯಮಗಳು ಮತ್ತು ಮೌಲ್ಯಗಳು ಸಮಾಜದಲ್ಲಿ ಶಿಸ್ತು ಮತ್ತೆ ಅಹ ನಿಯಮಗಳಾಗಿರುತ್ತವೆ. ಸಹಕಾರ ಜನರು. ತಮ್ಮ ಅಗತ್ಯಗಳನ್ನು ಪೂರೈಸ್ ಲೂ ಸ್ಪರನ್ ಪರಸ್ ಸಹಕರಿಸು. ತಾರೆ ನಿರಂತರ ಬದಲಾವಣೆ. ಸಮ ಸಮಾಜವು. ಕಾಲಕ್ಕೆ ಅನುಗುಣವಾಗಿ. ಗೀ ಬದಲಾಗಿರುತ್ತದೆ. ಸಮಜದ ಸಮಜದ ಮಹತ್ವ ವ್ಯಕ್ತಿತ್ವ ವ್ಯಕ್ತಿತ್ವ ವ್ಯಕ್. ವ್ಯಕ್ತಿಯ ವ್ಯಕ್ತಿತ್ವ ವಿಕಾಸಕ್ಕೆ. ಸಹಾಯ ಮಾಡುತ್ತದೆ ಶಿಕ್ಷಣ ಭದ್ರತೆ ಮತ್ತು ಉದ್ಯೋಗಗಳ ಅವಶ್ಯ ಅವಶ್ಯಕಗಳನ್ನು ಒಗೆತ್ತದೆ ಕನ್ನಡ ಪರ ಸಂಸ್ಕೃತಿ ಮತ್ತು ಮತ್ತು ಪರಂಪರನೆ ಪರಂಪಾರನೆಯನ್ನು ಮುಂದಿನ ಪೀಳಿಗೆ ವರ್ಗಾಯಿಸುತ್ತದೆ ಕನ್ನಡ ಜನರಲ್ಲಿ ಏಕತೆ. ಸಹಕಾರ ಮತ್ತು ಜವಾಬ್ದಾರಿ ಭಾವನೆಯನ್ನು ಬೆಳೆಸುತ್ತದೆ ಸರಳವಾಗಿ. ಸರಳವಾಗಿ ಸಂಬಂಧ ಸಹಕಾರ ಮತ್ತು ಸಾಮಾನ್ಯ ಮೌಲ್ಯಗಳು ಹೊಂದಿರುತ್ತದೆ ಜನರ ಸಂಘಟಿತ ಗುಂಪನ್ನು ಸಮಾಜ ಎಂದು ಕರೆಯಲಾಗುತ್ತದೆ. ನೋಡ್ರಿ ನಿಮಗೆ ಇಷ್ಟೇ ಗೊತ್ತಿರೋದು ನಿಮಗ್ ಇನ್ ಗೊತ್ತ. ಹೇಳ್ತಿರೋದು ಏನ್ ಹೇಳ್ರಿ.
ಅಂದ್ರೆ ಹಿಂದಿನ ಸಮಾಜದಲ್ಲಿ. ಹಿಂದಿನ ಸಮಾಜದ್ ದಲ್ಲಿ ಬಡತನ ನಿರುದ್ಯೋಗ ಅಸಮಾನತೆ ಭ್ರಷ್ಟಾಚಾರ. ಮೂಢನಂಬಿಕೆ ಮತ್ತೆ ಪರಿಸರ ಮಾಲಿನ್ಯ ದಂತದ ಸಮಸ್ಯೆಗಳು ಕಂಡು ಬರ್ತ್ತಿದೆ. ಈ ಸಮಸ್ಯೆಗಳನ್ನ ಪರಿಹರೀ ಸಲು ಸರ್ಕಾರ ಮತ್ತೆ ನಾಗರಿಕರು ಒಟ್ಟಾಗಿ ಕಾರ್ಯನಿರ್ವಹಿಸಬೇಕ್ ಕೂ ಈ ಊ ಉತ್ತಮ ಸಮಾಜದ ಲಕ್ಷಣೆಗಳು ಅಂತ ಹೇಳಿದ್ರೆ ಸಮಾನತೆ ಮತ್ತು ಶಾಂತಿ ಮತೆ ಸೌಹಾರ್ದತೆ ಶಿಕ್ಷಣ ಮತ್ತು ಆರೋಗ್ಯ ಸೌಲಭ್ಯ ಸ್ವಚ್ಛ ಪರಿಸರ ಪರಸ್ಪರ ಗೌರವ ಮತೆ ಸಹ ಸಹಕಾರ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಸುರಕ್ಷತೆ ಈ ಸಮಾಜವು ಮಾನವನ ಸರ್ವ ಸರ್ವತೋಮುಖ ಅಭಿವೃದ್ಧಿಗೆ ಅಗತ್ಯವಾದ ವೇದಿಕೆಯಾಗಿದೆ ಉತ್ತಮ ಸಮಾಜವು ಉತ್ತಮ ನಾಗ ನಾಗರಿಕರ ಕರಿ ನಿರ್ಮ ನಿರ್ನಾಮವಾಗಿ ಆದ್ರಿಂದ ಪ್ರತಿಯೊಬ್ಬರು ತಮ್ಮ ಕರ್ತವ್ಯ ನಿಷ್ಠೆಯಿಂದ ನಿರ್ವಹಿಸಿ ಸಮಾಜದ ಒಳತಿಗಾಗಿ ಶ್ರಮಿಸಬೇಕು ಸಮಾಜದ ಅಭಿವೃದ್ಧಿ ರಾಷ್ಟ್ರದ ಅಭಿವೃದ್ಧಿಗೆ ಕಾರಣವಾಗುತ್ತದೆ ಹೀಗಾಗಿ ನಾವು ಎಲ್ಲರೂ ಸೇರಿ ಶಾಂತಿಯುತ ಸಮಾನತೆಯ ಮತ್ತೆ ಪ್ರಗತಿಪರ ಸಮಾಜವನ್ನು ನಿರ್ಣಯ ಬೇಕು ಈಗ ಹೇಗ ಅಂದ್ರೆ ಸಮಾಜದ ಸೇವೆಯೇ ದೇವರ ಸೇವೆಯೇ ಹಾಗೆ ಮನುಷ್ಯನು ಸಮಾಜದಲ್ಲಿ ಬದುಕುವ ಸಾಮಾಜಿಕ ಪ್ರಾಣಿಯಾಗಿದ್ದಾನೆ ಸಮಾಜವಿಲ್ಲದೆ ಮಾನವನ ಜೀವನ ಅಪೂರ್ವವಾಗಿದೆ ಸಮಾಜ ವ್ಯಕ್ತಿಯ ಜೀವನವವನ್ನುರು ರೂಪಿಸುವ ಪ್ರಮುಖ ಶಕ್ತಿಯಾಗಿದೆ ಮನುಷ್ಯನ ಜನನದಿಂದ ಮರಣದವರೆಗೂ ಹಾಗ ಸಮಾಜದೊಂದಿಗೆ ಅವಿನಾಭಾವ ಸಂಬಂಧವಿರುತ್ತವೆ ಆದ್ರಿಂದ ಸಮಾಜವು ಮಾನವ ಜೀವನದ ಆಧಾರ ಸ್ತಂಭವಾಗಿದೆ ಈ ಪರಸ್ಪರ ಸಹ ಕಾರ ಪ್ರೀತಿ ವಿಶ್ವಾಸ ಮತ್ತೆ ಬಾಂಧವ್ಯದೊಂದಿಗೆ ಬದುಕುವ ಜನರ ಗುಂಪನ್ನು ಸಮಾಜ ಎಂದು ಕರೆಯುತ್ತಾರೆ ಸಮಾಜದಲ್ಲಿ ವಿವಿಧ ಧರ್ಮ ಜಾತಿ ಭಾಷೆ ಮತ್ತು ಸಂಸ್ಕೃತಿ ತಿಯ ಜನರು ವಾಸಿಸುತ್ತಾರೆ ಎಲ್ಲರೂ ಒಗಟ್ಟಿ ನಿ ಜೀವನ ನಡೆಸಿದಾಗ ಸಮಾಜವು ಸುಸ್ಥಿರವಾಗಿ ಬೆಳೆಯುತ್ತದೆ ಈ ಪ್ರಾಚೀನ ಕಾಲದಲ್ಲಿ ಮಾನವರು ಒಟ್ಟಿ ಒಂಟಿಯಾಗಿ ಜೀವನ ನಡೆಸುತ್ತಿದ್ದರು
ಸರಿರಿ ತುಂಬಾ ಚೆನ್ನಾಗ್ ಮಾತಾಡಿರಿ ಮಾತಾಡಿದಕ್ಕೆ ಧನ್ಯವಾದಗಳು
ಹಾ